ಅಸರ ಏನ ರಿ ನಿಮ್.
ನಮುದು ನೋಡು ಮಾಲಾಶ್ರೀ ಅಂತ ಹೆಸರು. ನಾವು ಬ್ಯಾಂಗ್ಳೂರ್ ಇರ್ತೀರಿ ಬೆಂಗ್ಳೂರ್.
ಕಣ್ಣೂರು ರಿ.
ಹ ನೀವ್ ಎಲ್ಲಿ ಇರ್ತರಿ.
ಈಕಡೆ ರಾಯಚೂರ ರಾಯಚೂರಾಗ.
ರಾಯಚೂರಕರ್ಯ. ಏನ್ ಕೆಲ್ಸ ಮಾಡ್ತರಿ.
ನಾ ಏನ್ ಇಲ್ರೀ ಈಗ ನಾ ಈಗ ಓದಕೂತಿವರಿ ನಾ ಕಾಲೇಜ್.
ಸೆಕಂಡ್ ಇಯರ್
ಈ ಸಕೆಂಡರಿ
ಸೆಕೆಂಡ್ ಇಯರ್ ಮುಗಿತ ಹ ಮತ್ತ ಓದೋದ್ ಬಿಟ್ರರು ಮತ್ತ
ಎಲ್ಲೆಲ್ಲ ಏನಿಲ್ರಿ ಹಾ ರಾಯಚೂರಾಗೇ
ಹಾ ಹ ಆಯ್ ನಾವು ಊರಿಗ್ ಬಂದಿ ನೋಡ್ರಿ ದುಡ್ಯಕ್ಕ ದುಡಿದೀವಿ
ಹ
ಇದು ಮಾಡ್ತೀವಿ ಹಾಕ್ಳ ಊರಾಗ
ಹ್ಮ್
ಯಕ್ಳಾ ಅದಲ್ಲ ಅದ ಅವ್ರು ಹೇಳಿ ನಡಸಂದ್ ಓತನ ನನ್ ಮಗ ನನ್ ದೊಡ್ಡ ಮಗ
ಹಾಂ ರಿ
ಎಲ್ಲಾ ನಸತ ನೋಡ ಮಾಡ್ಕೊಂಡು ಬತಾನ ನಮ್ಮನೆ
ಎಸ್ ಮಂದಿ
ನಮ್ಮನ್ಯಾಗ
ಹಾ ರೀ
ಬಿ ಮಾಡ ಬೆಂಗೂರಿಗೆ ವೀಟ್ ವಾಲ ಅ ಅದು ಪೀಸ ಪೀಸ ಅಚ್ಚಂತ ಊರು ಕಡಿ ಬೆಜಿ
ಹೌದೇನ್ ರೀ.
ಹ್ಮ ಬೇಜಾದ ಹಾ ನಿಮ್ಮ್ ಮನೆಗೆ ಎಷ್ಟ್ ಮಂದಿರಿ?
ನಾಮ್ ಮನೆಗ್ ನಾಕ್ ಮಂದಿ ಇವ್ರಿ.
ನಾಲ್ಕು ಮಂದಿರ ನಿಮ್ಮ ನಿಮ್ ಅಕ್ಕರಿ ನಿಮ್ಮಕ್ಕಾನಿ ಯ ನಿಮ್ಮಮ್ಮ ಪಾವಣ ಅಮೇಲಿ
ಮೇನ್ಲ ಮನೆಗಿರ್ತಾರ.
ಹ್ಮ್ ನಿಮ್ ಭಾವ?
ಭಾವ ಹೋತಾರೆ ದುಡಿಯಕ್ಕೆ.
ನಿಮಕ್ಕರಿ
ಆಕಿನ ಈಗ ಮೊನ್ನೆ ಲೇಟ್ ಅದಾಳ ತಗಳ್ರಿ.
ಹೌದಾ
ಆದ್ರೆ
ಬಿಸಿನೆಸ್ ಅದ ಏನ ಇಲ್ಲ ನಿಂಬುದು ಆ ಮತ್ತೆ ಹೊಲ ಏಷ್ಟೆಕರೆ?
ಹೊಲ ಎರಡುವರ್ ಎಕರೆ.
ಹಾ ಹಾ ಹಾ ಏನೇನ್ ಹಾಕಿರಪ್ಪ?
ಮಾ್ ಎಮ್ಮೆ ಎಮ್ಮದ ಆಗ್ತಿರ್ತರಿ ಅತ್ತಿ ತಗರಿಿ
ನಾಟೆ ಚಂತ ಮಳೆ ಪೀಳ ಆಗ್ಯದ
ಹ್ಮ ಆಗ್ ಆಗಿಲ್ರಿ ಇನ ಆಗ್ಬೇಕ್ರಿ ಈಗ.
ಮತ್ತ ಯಾವರು ಟೂರ್ ಗೀರ್ ಹೋಗಿದ್ರೇನು?
ಕಾಲೇಜ ಹೋಗ ಆಮೇಲ್ ಹೋಗ್ಬೇಕು.
ನಿಮ್ಮ್ ಮನ್ಯಾಗ ಯಾರನ್ ಹೋಗ್ಯಾರ?
ಈ ನಮ್ ಮನೆಲ್ ನಮ್ ದೊಡ್ಡವರು ಇರ್ತರ ಅವರು ಹೋತಾರ್ ಅವಾಗಾವಾಗ.
ಹಾ ಹಾ ಆಯ್ತಾಯ್ತು ಹಂಗರೆ ನಾಳೆ ಹೋಗಿ ನೋಡ್ರಿ ಬೆಂಗ್ಳೂರಿಗೆ ಹೋಗಿ ಅಂಗಡಿಯ ಅವ ಅವ ಇಟ್ವಲ ಅದಗ ಮಾಡ್ಕೊತ ಮ ಶಿವ ಅಂತ ಕುತ್ತಿನುವ. ಹ್ಮ್ ಮನ್ೆಯ ಕಡೆ ಇಷ್ಟೂರ್ ಹೋಗಿದ್ದೇವ್ರ ಇದಕ್ಕ ಹಾ ಇದು ಅದ ಯಾವದ ಒಂದ್ ಏರಿಯಾ ಅಂತರಿೀ ಬೆಂಗಳೂರಾಗ ಆ ಏರಿಯಕ್ ನೋಡಕ್ ಹೋಗಿದ್ದೆವು ಹ್ಮ್ ನೋಡಿಕೆ ಬಂದೇವ್ರಿ ಅಲ್ಲಿ ಅಲ್ಲಿ ನೋಡಿಕ ಮಾಡಿ ಬಂದಿತನ್ ಸಾಮಾಂದಿ ಅ ನೋಡ್ಕೊ ಬಂದಿರಿ ನೀ ಕಡೆ ಹೊೋಗ ದಲ್ಲ ಬರ ಹೊದ ಹ ಪುನೀತ್ನ ಸಾಮಂತಿ ಮತ್ತ ಅದು ಇದಕ್ ಹೋಗಿದ್ದೇವ್ರೀ ಮಂತ್ರಾಲಯಕ್ಕ ಮತ್ತ ಅದು ಕೋಟಿ ಲಿಂಗಾಕ್ಕ ಮತ್ತ ಪಡಿ ಬೆಂಗ್ಳೂರ್ಾಗದ ಇದು ಅಂತರಿ ನಂದಿ ಬೆಟ್ಟ ಅಂತಾರ ಆ ಬೆಟ್ಟಕ್ಕ ಅವ ಎಲ್ಲ ವಸ ನೋಡಿ ನೋಡ್ರಿ
ನೀ ಎಲ್ಲಿ ತನವದಿರಿ
ನಾವೇ ಓದಿಲ್ಲರಿೀ ನಾ ಸುಮ್ ಕೆಲ್ಸ ಮಾಡ್ತನ್ ರೀ ಹೋಟೆಲ್ದಾಗ ಅಲ್ಲಿ ಗಾರಂದಕ ಸೌಡ್ಯದು
ನಿಮ್ದ ಯಾವ್ರೀ ನಿಮ್ದ ಕರೆಕ್ಟ್ ಯಾವ್ರೀ
ಕರೆಕ್ಟ್ ಯಾವರು ಅಂದ್ರ ಇದ್ರ ಬಲಿ ಯತಿ ಯಾತಿಗಿರಿ ಬೆಲೆಿ ಒಳ್ಳೆ ಆದ್ರೆ ನಂಬುದು ಹ ಯಾಾದಗಿರಿ ಬೆ ದ್ರಿ ಶನಿ ಆತದ ಯಾತಿಗಿರಿ ನಮ್ಗ ನಮ ಮನ ಇರೋದ ಯಾತಿಗಿರ್ಯಾರೆ
ಹೌದನ್್ರೀ ನಿಮ ಎಸ ಮಂದಾರಿೀ ಮಕ್ಳು
ನಮಗ್ರ ಒಬ್ಬ ಗ ಗಂಡ ಮಗ ಇಬ್ರು ಗಂಡ ಮಕ್ಳು ಇಬ್ರು ಹೆಣ್ಮಕ್ಳು ನಾಕು ಮಂದ ಾರಿೀ ನಮ್ಮರು ಅವರು ಎಲ್ಲಾರೂ ಸೇರ್ಕೊಂಡು ಹತ್ತು ಮಂದಿ ಆಯ್ತಿ
ಹಾ ಹಾ
ಹ ಇಷ್ಟು ಮಂದಿ ಆಯತರ್ದಾನ ಅವು ಆವ ಒಂದುಡುಾವ
ಹ್ಮ್
ಇಷ್ಟೆಲ್ಲಾ ಮಾಡ್ಕೊಂಡ್ ಮನ್ಯಾಗ ಓ್ತಾರ ಆಗ ನಾವವು ಬೆಂಗ್ಳೂರಿಗೆ ಬಂದಿವವಿ ಈಗ ಜರ ದಿಯವು ಬೀಜ ಊರವು ಮಾಡವು ಬಂದಾವಂತೆ ಊರ್ ಕಡಿ ಬಂದಿರಿ ಹೋಗ್ಬಕ್ ಈಗ ಹಾ ಓತವ್ರಿ ಬಾಾನಕತ್ತಾರ ಓ್ತಿವಿ ಕೆಲ್ಸದಾರ
ಅಲ್ಲಿ ಮಳಿಗಳ ಹೆಂಗಾದ್ರಿ ಬೆಂಗ್ಳೂರ್ದಾಗ ಆ
ಮಳೆ ಏನ್ ಇಲ್ಲ ರೀ ಅಲ್ಲಿ ಸದ್ದ ಮಳೆ ಐತಿಲ್ಲ ಆ ಕಡೆ ಆ ಕಡೆ ಐತಿತ್ತ ಅಂದ್ರೆ ಈ ಕಡೆ ಬರಲ್ರಿ ಈ ಕಡೆ ಐತಿತ್ತು ಅಂದ್ರೆ ಆ ಕಡೆ ಬರಲ್ರ ಮ ಮಾಡಿ
ಹ ಅದೇಏನ್ೀ ಬಿಸಿಲಾಗಿರ್ಬೇಕ್ರಿ ಖಂಡಾಪಟಿ
ನೆಲ್ಗ್ ಮಾಡ ಅವ್ರಿಗೆ ಬಿಸಿಲು ಅನ್ಸಲ ಅವ ಬಿಡಿಂಗ್ ಅವ ಇರ್ತಾವಲ್ರಿೀ ಬಿಸಲು ಬಾಳ ಅನ್ಸಲ್ಲ
ಅದೇನ್ರಿ
ನಾಡ ಹತ್ರ ಏನ್ೀ ಬಿಲ್ಡಿಂಗ್ ಈ ತರ ನೋಡ್ತಿವಿ ಬಿಲ್ಡಿಂಗ ಬಿಲ್ಡಿಂಗರಿ ಬರೇ.
ಹ ಎಷ್ಟ ರೀ ವಯಸ್ಸ ನಿಮಗ್.
ಅವ್ರಿ ಹ ಮತ್ತ ಮ್ಯಾಗ ಅದ ಮೂವತ್ತ ಮೂತ್ರ ಬತ್ತಾವ ಹ ಆ ಮಕ್ಕಳಿಗೆ ಈಗ ಒಬ್ಬ ಒಬ್ಬಾಯರ್ಷನೀ ಒಬ್ಬಾಯಿ ಇಪ್ಪತ್ತರ್ಷನೇಕಿ ಒಬ್ಬಕಂದ್ರ ಇಪ್ಪತ್ತೆರಡು ವಯಸಕಳ
ವಂಡ ಎಷ್ಟ ವಸ ಆದ ಆದ್ರ
ಹೇಗ್ ಗಂಡ ಇವತ್ಾವ್ರಿ ಇವತ್ಾವ ಅದಕ್ಕ
ಐವತ್ತನ್ೀ
ಐವತ್ತು ಅವ್ರ ಆತು.
ಏನ್ ಕೆಲ್ಸ ಮಾಡ್ತೀರಿ.
ಬಿಸ್ನೆಸ್ ಆದರಿ ಅವ್ಂದು ಟೈಪಷ್ಟ್ ಮಾಡ್ತಾನ. ಚನ್ ಮಾಡ್ತಾನ ಮಾಡ್ಕೊಂತ್ ಹೋತೀವ್ರಿ ಮತ್ತತ್ ಏನ್ ಮಾಡ್ತ್ರಿ. ಹ್ಮ್ ಹೊಲವಂದ ಎರಡ್ ಮೂರ್ ಎಕ್ರೆ ಹೊಲ ಅದ.
ಮತ್ತ ಊರಿಗ ಯಾವಾಗ ಹೋಗ್ಬೇಕ್ರಿ.
ಊರಿಗ ಊರಿಗೆ ಬಂದಿವ್ರಿ ಈಗ ಬೆಂಗ್ಳೂಗ್ ಹೋಗ್ ಬೆಕ್ರಿ ಈಗ ಮುಂದಿನ ವಾರದ.
ಮತ್ ಹೋಗ್ಬೇಕ ಏನ್ರಿ.
ಹ್ಮ್ ಹೋಗ್ಬಕ್ರಿ ಕಿರಾಣಿ ಅಂಗಡಿ ಅದ ಕಿರಾಣಿ ಅಂಗಡಿ ಅ ನಡ. ಹಂತವ ವಿಷೇಮವು ಮಾಡ್ಕೊಂತ. ಮೊಟ ಮಾಡಪ್ಪ ನೀವ ಏನ ಮಾಡ್ತೀರಿ ಮನ್ಯಾಗ.
ನಾ ಇನ ಏನಿಲ್ರೀ ಈಗ ಹೂ ರಾಯಚೂರ್ ಅಂತ ಬಂದಿವ್ರಿ ಈಗ.
ಹಾ.
ಈಗ ಇವನ ಹೋಗ್ಬೇಕ್ರಿ ಓದಕ್ ಮತ್ತ್.
ಹಾ ಹಾ ಓದಕ್ಕೆ ಹೊಂಟ್ರ ಎಂದ ಹೋಗ್ತೀರಿ.
ಮತ್ತ ಹೋಗ್ಬೇಕ್ರಿ ಇದಗನ.
ಮತ್ತ ಯಾವಾಗಾರ ಓತಿರಿ.
ಆಯ್ತಾರ ಅವಕ್ರೀ.
ತರ್ ಹೋಗ್ತೀರಾ ನಿಮ್ಮ್ ಮನ್ಯಾಗ ನಿಮ್ಮ ಅಕ್ಕ ಅವ್ರ ಏನ್ ಕೆಲ್ಸ ಮಾಡ್ತಾರ.
ನಮ್ಮ್ ಅಕ್ಳ ನ ಈ ಮನೆ ನೀಟ ಬರ್ದಾಲ್ರಿ.
ಮನ್ನೆ ನೀಟ್ ಬರದಲ್ ಎನ್ನೊಬ್ಕೆ ಅಕ್ಕ.
ಇನ್ನೊಬ್ಬಕ್ ಅಕ್ಕ ಎಲ್ರಿ ಇಬ್ರಾರಿ ಇರೋದು ಒಬ್ಬಕಿನ ಇರೋದು.
ಇಬ್ರೇ ಈರ ಹ ನೀ ಈಗ ನೀ. ಬರದಾಲೇನ್.
ಹಾ ರೀ.
ಹ ಆಯ್ತಪ್ಪಾ ಆಯ್ತ ಆಯ್ತ್ ನಿಮ್ ಬಾ ಅಂದ್ರ ಮನಿಗ್ ಕೆಲ್ಸ ಅದಾವ್ ಮನೆಗೆ.
ಹ ಮನಗ ಇರ್ತಾರೆ ಹೊಲಕ್ಕೋತೀರಿ ದುಡ್ಯಾಕ್.
ಕಾಡಿಗ ಹಾಕ್ಯರ್ ನಿನಗೂನು.
ಹಾ ರೀ.
ನೋಡಪ್ಪಾ. ಚೊಲೋ ಇದ ಅಂದಂಗ ಆಯ್ತ್ ನಾವ್ ಇಟ್ಟ ಎಲ್ಲ ಮಾಡ್ತವ್ ನೋಡಪ್ಪಾ ಬೆಂಗಳೂರುರ ಬರೀ ಬಿಲ್ಡಿಂಗ ಬಿಲ್ಡಿಂಗ ಬರೀ ಬೆೇಕು ದೇವಸ್ಥಾನ ಮತ್. ಮತ್ತಾ ಅದ ಇದು ನೋಡ್ಬೇಕು ಬೆಂಗ್ಗಳೂರದಗ್ ಮಾತ್ರ ಭಾರಿ ಅದ ಅದಕ್ಕ ಏನ ಅಂತಾರ ನೋಡ. ಯಾವ ದೇವ್ರ ಅಂತಾರ ಆ ದೇವಸ್ಥಾನಕ್ ಹೋಗಿದ್ದೆವು.
ಹ್ಮ್ ಹ್ಮ್ ನೀವ ನಿಮ ಹತ್ ಹತ್ತು ಮಂದಿ ಒಬ್ಬರೇ ಮಾಡ್ತರಿ ಊಟ..
ಹ್ಮ ಮತ್ತ ನಾನೇ ಮಾಡ್ತೇನಪ್ಪ ಮತ್ ನಮ್ಮ ಮನಯ ಮುದಿಕ ಯಾವ್ದದು. ಹಾ. ಈ ಸದ್ದನ ಬೆಂಗ್ಳೂರಿಗೆ ಬಂದಿ ತಾಯ ಮಾಡ್ಕೊಂಡತಾರೆ ನಮ್ಮ ಮನ ಹುಡ್ಗರು ನಮ್ಮನೆಯವ್ರು ಮಾಡ್ಕೊಂಡ ಉಂತಾರೆ.
ಅದೇನ್
ಅಕ ಅವ್ರ ಆಯಾ ಇರ್ತಾಳ ಮಾಡಿತಳ ಏನೋನ್ ಇಟ್ಟು
ಹ ರೀ ಬರಿಕ ಅದಾರೀ ಅ್ರಕಿ
ಮುುದಕಿ ಮಾಡ್ತದ ಬೇಷ ಅದ ಮು. ಚಲ ಹ್ಮ್ ಅಚಾ. ಬೆರಿಕಿ ಮತ್ತ ಮಾತಿಲ್ ಬೇಕರಿ ಇತಾರ ಯಾರಾದ ಹತಾರೀ. ಮಾತಿನ ಬೈಕರ್ಸ್ ಬೇರೆದ ಕೋಳಿ ನಾಯಿ ಮನೆ ಮುಂದದ್ದಾನ. ಬಡ ಬರ್ತಾರ ನೀರ ಕುಡಸ್ತಾರ.
ಹ್ಮ ರೀ.
ಅಲವಟ್ಟ ನೋಡ್ಕೊತಾಳ ಮನೆ ಅವ್ರು ಬರಟಿಗೆ ಮನೆ ಮುಂದೆ.
ಹ್ಮ ಮತ್ತತ್ ಬೆಂಗ್ಳೂರ್ ಬಿಟ್ಟು ಬೇರೆ ಕಡೆ ಇಲ್ರಿ.
ಆ್ ಮತ್ತತ್ ಆ ಕಡೆ ಬೇರೆ ಯಕಡೆ ದುಡ್ಯಕಕ್ ಹೋಗಂಬ್ರಿ ಅವು ಬ ಬೆಂಗ್ಳೂರಾಗ ನೋಡಿ ಬಿಲ್ಡಿಂಗ್ ಆಗ ನೋಡಿ. ಮೈಸೂರ್ ಹೋಗಬೇಕಿನ ನಾಳೆ ನಡ್ದ ಬ ಅಂದರ್ ಹ ಮೈಸೂರು ಅಷ್ಟು
ನೀ ಎಸ್ ಬಂದಿರಿ
ನಾವು ಹತ್ತು ಮಂದಿ ಅಂತೀನಿ ಅಲ್ರರಿ
ನೀವ ನೀವ ಹತ್ತ ಬಂದಿರಿರಿಮ್ಗ
ನಮಗ ಮೂವರ್ ನಾಕ ಮಂದಿ ಯಾರಂತ ಇರು ಗಂಡ್ ಮಕ್ಕಳ ಒಬ್ರ್ ಇಬ್ರ ಮಕ್ಕಳ ನಾವು ಯಾರ ಅಲ್ಲಿ ಬೆಂಗಳೂರಗೆ
ಏ ಇಲ್ಲೇ ರೀ ಹತ್ತು ಮಂದಿ ಯರ
ಮಂದ ನಾಲ್ಕು ಮಂದಿಕ ನಲ್ ಗುರ್ಗ ಮೂಡಿ ಮು
ಅ
ತ್ಯಾರ
ಹಾ ರೀ ನೀವು ಮಕ್ಕಳ ಹೆಸಂದಿರರಿ ನೀವು
ಮಕ್ಳು ನಾವ ನಮ್ಮ ಅಕ್ಕನ ಹಾಕತ್್ರ ಏನ್ರಿ
ಹಾ ರೀ
ನಾವಿಬ್ರ ಇಾಕ್ಕತಂಗಗೆ ನಮ್ಮ
ಹೇ ರಿ ಆಕರೆ
ಹ ಹಾ
ಅವ ನಿಮ್ ಗೂಡ ಬರ್ತಾರೆ ರೀ ಬೆಂಗಗಳೂರಿಗೆ
ಏ ಇಲ್ಲಾರಿೀ ಅವ್ರ ಮನ್ಯಾಗ ನೌಕ್ರರಿ ಮಾಡ್ತಾರ ಅವರು ಕೊಟ್ಟಾರ ನಾವು ಬೇರೆೆಯವಊ್ರ ಕೊಟ್ಟಾರ ಪರಪುರಕ್ಕೂ ನಾವ ಯ ನೀರೇ ಮನೆ ಮಾಡಿರಿ ಗೋರು ದುಡಿ ಹಾಕತವಿ ಎಷ್ಟ ಅ ನೋಡ್ರಿ ಮತ್ತ ನಿಂಬ್ದ
ನಮಗೇನ್ ಎಲ್ಲ ಹೊಡ್ರಿ
ಹ್ಮ್ ಹ್ಮ ಎ ಯ ಮನ
ಎಲ್ರ ಇನ್ನ ಕುರಿ ಅವ್ರಿ ಕುರಿ ಕೋಳಿರಿ
ಹಾ ಹಾ ಹಾ ಚೋಲೋನ್ ಯಾವ್ದ ಅಂದ್ರ ಯಾರ್ ಯಾರ್ ಕಾಯ್ಕೊ ಬರ್ತಾರಪ್ಪ
ಹ್ಮ ಮುಚ್ಚಕ್ ಕಾಯ್ಕೊಂಡ್ ಬರ್ತನ್ ರಿ
ಎ ಆಯ್ತಾಯ್ತ್ಂದ್ರರಿ ಎಸ್ ಒಂದ ಐವತ್ತಾರ್ರ
ಆರು ಒಂದು ಎಪ್ಪತ್ತ ಆರು
ಅಪ್ಪತ್ ಅವ್ರೆ ನೋಡ್ ಮು್ರ ಕಾಯಕೊ್ ಬರ್ತಾನ ಅಂದಂಗ ಆಯ್ತು
ಆ ರೀ
ನೋಡಪ್ಪ ಚಲೋನೇ ಆದದಲಪ್ಪಯ ಪೇಪರ್ಸ್ಾಯರ ಅಂದ್ರ ಬೇ
ಹಾ ಆಯ್ತವ್ರೀ ಹಂಗಾದ್ರ ಆಯ್ತವ್ರೀ ಹಿಡ್ಡಲ್ಲಿ
ಹಾಂ ಹೇಳಿರಿ ಹೇಳಿರಿ ಹೇಳಿ
ಹಾ
ಯ ಬ